ಊಟಗ್ಯಾದ ಅಸ್ಲಮ
ಸರ್ ನಮಸ್ಕಾರ್ ರೀ
ನಮಸ್ತೆ ಊಟ ಹುಲಿ
ಸರ್ ಆಯತ್ತ್ ರೀ ನಿಮ್ದು
ನಮ್ದಿಲ್ಲಪ್ಪಾ ಸಣ್ಣ ನಡ್ದದಿ ಸಣ್ಣ ಮಾಡ್ಬೇಕಂತ ವಿಚಾರ ಮಾಡಿದೆವು
ಹಾ ಸರ್
ಮತ್ತೆನು ಸ್ಪೇಷಲ್ ಊಟ ಇವತ್ತು
ಏನೂ ಇಲ್ಲ ಸರ್ ಅನ್ನ ಸಾರು ಶೇಂಗಾ ಸಟ್ನಿ ಸರ್
ಹ್ಮ್ ಹ್ಮ್ ಊಟ ನಮ್ದು ಮಾಮೂಲಿ ಪ ಚಾಪಾತಿ ಸೈಸ ಸಾಂಬರ್
ಹೌದ್ ಸರ್
ಊಟದಲ್ಲಿ ವೆಜಿಟೇರಿಯನ್ ಬೆಸ್ಟ್ ಇಲ್ಲಾ ನಾನ್ ವೆಜ್ ಬೆಸ್ಟ್ ಪಾ
ಸರ್ ನೋಡುದಾದ್ರೆ ವೆಜಿಟೇರಿಯನ್ ವೆಜಿಟೇಬಿಲ್ ಅಂದ್ರೆ ಮನುಷ್ಯಾಗ ಹೆಲ್ದಿಯಾಗ್ ಇಡೊದು
ಹ ಹ್ಮ
ನಾನ್ ವೆಜ್ ಯಾಕ್ ಅಂದ್ರೆ ಸರ್ ಈಗ ಬಳೊಂದು ಏನಂದ್ರೆ ರೋಗ ರೂಜನೆಗಳು ಬಹಳಷ್ಟು ಏನಂದ್ರೆ ಕ್ಲೀನ್ ಇಲ್ಲ ಸರ್
ಹ್ಮ್ ಹ್ಮ್ ಹ್ಮ್
ಅದ್ರೂ ಸಲುವಾಗಿ ಹೈಜಿನ್ ಇಲ್ಲ ಸರ್ ಯಾಕಡಿ ಹೋದರು
ದೇಹಕ್ಕೆ ವಿಟಮಿನ್ ಬೇಕಲಪಾ
ಬೇಕ್ ಸರ್ ಬಟ್ ಏನು ವೆಜಿಟೇಬಲ್ಸ್ ನಲ್ಲಿ ತುಂಬಾ ವಿಟಮಿನ್ಸ್ ಅಂಡ್ ಎಲ್ಲಾ ಇಂಗ್ರಿಡಿಯಂಟ್ಸು ಸೌಲಭ್ಯ ಇದೆ ಸರ್ ಬರ್ಕೊಬಹುದು ನಾವು
ಅಂದ್ರೆ ನಿನ್ ಪ್ರಕಾರ ವೆಜಿಟೇಬಲ್ ಪುಡ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಿಯಾ ಓಕೆ ಓಕೆ ಹೂ
ತತ್ತಿ ವೆಜ್ ಆರ್ ನಾನ್ ವೆಜ್ ಇರೋ
ತತ್ತಿ ಬೆಸ್ಟ್ ಪ
ಹೆಂಗ್ ಸರ್
ಯಾಕಂದ್ರೆ ಅದು ಒಂದು ಸಸ್ಯಾಹಾರ ಒಂದು ಪದಾರ್ಥ ಅದು ಯಾವುದೇ ಕಾರಣಕ್ಕೂ ಆ ಇದ್ ಅದನ್ ಮಾಂಸ ತಿಂತದ ಅ ಒನ್ನೇದು ಹೌದಾ ಆಮೇಲೆ ನಮ್ಮ ಸೈನ್ಸ್ ಅಲ್ಲಿ ಏನು ಸೈಂಟಿಸ್ಟ್ ಗಳು ಕೂಡ ಸಂಶೋಧನೆ ಪ್ರಕಾರ ಅದು ಒಂದ್ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅಲ್ಲ ವೆಜಿಟೇರಿಯನ್ ಅಂತ ಪ್ರೂವ್ ಮಾಡಿದ್ದಾರೆ ಅದಕ್ಕ ಆಗಿಬಿಟ್ಟು ಮೊಟ್ಟೆ ವೆಜಿಟೇರಿಯನ್ ಅಂತ ಆಲ್ಮೋಸ್ಟ್ ಅಲ್ಲ ಸೈನ್ಸ್ ಮತ್ತ ಸೈನ್ಸಗೆ ಹೇಳಿದಾಗ ಆಗ ನಂಬ್ಬೇಕ್ ಆಗ್ತದೆ ನಾವು
ಹಾ ಹಾ ಹಿಂಗೆನ್ ಸರ್ ಆದ್ರೆ ನಿಮ್ ಪ್ರಕಾರ ಮತ್ತು ವಿಜ್ಞಾನದ ಪ್ರಕಾರ ತತ್ತೆ
ಆಲ್ಮೋಸ್ಟ್ ಅಲ್ಲಪಾ ನಾವು ನಾವ್ ಏನೇ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು ಸತ್ಯ ಸಂಗಾತಿ ತಿಳ್ಕೊಬೇಕಂದ್ರೆ ನಾವು ಯಾವುದ್ರೂ ಮುಖಾಂತರ ತಿಳ್ಕೊತೀವಿ ವಿಜ್ಞಾನದ ಮುಖಾಂತರ ವೈಜ್ಞಾನಿಕವಾದ ವಿಷಯಗಳನ್ನು ಅಧ್ಯಯನ ಮಾಡಿ ತಿಳ್ಕೊತಿವಪ್ಪ ಹೌದ ಹಹ ಹ್ಮ್
ರೈಟ್ ರೈಟ್ ಸರ್ ಹಾಗಾದ್ರೆ ನಿಮ್ ಪ್ರಕಾರ ಸರ್
ಹ ವೆಜಿಟೇರಿಯನ್ ಫುಡ್ ಬಟ್ ಆರೋಗ್ಯಕ್ಕೆ ಚೆನ್ನಾಗ್ ಅಂತಾರೆ ಮೊಟ್ಟೆ ನನ್ಪ ಹೆಲ್.
ಸರ್ ನಾನ್ ಕೇಳಪಟ್ಟೇರಿ ಒಂದು ಮೊಟ್ಟೆಯಲ್ಲಿ ಆಲ್ ಆರು ಗ್ರಾಮ್ ಪ್ರೋಟೀನ್ ಇರ್. ಂತ ನಿಮ ಪ್ರಕಾರ ಎಷ್ಟು ಇರ್ಬೋದು ಸರ್.
ಮೇಬಿ ನನಗಷ್ಟು ಐಡಿಯ ಇಲ್ಲಪ್ಪ ಆರು ಗ್ರಾಮ್ ಇರಬಹುದು ಹೆಚ್ಚಿಗೆ ಇದಿರಬಹುದು ಕಡಿಮೆ. ಇದರ ಸಾಧ್ಯನೇ ಇಲ್ಲ.
ಹ್ಮ್ ಅದೇ ಸರ್ ನನ್ ಅನ್ಸ ಮಟ್ಟಿಗನ ಅದೇ ಅನ್ಸಿತ್ತು ಬಟ್. ಗೂಗಲ್ ಕೇಳಿದ್ರೆ. ಆದೆ ಒಂದ್ಸರಿ ಆರು ಗ್ರಾಮ್ ಅಂತ ಬಂದ್ ಸರ್ ಒಂದ್ಸರಿ ಸರ್ಚ್ ಮಾಡಿದಾಗ.
ಹೌ ಹೌದು ಯ ಯಾಕಂದ್ರೆ ದೇಹಕ್ಕೆ ಬೇಕ ಕಂಟ ಟೆಂಟ್ ಗಳನ್ನ ಸಿಕ್ತಕ್ಕಂತಥ ಆಹಾರಗಳಲ್ಲಿ ಮೊಟ್ಟೆ ಕೂಡ ಒಂದಾಗಿದೆ. ಎನಪಾ ಹ್ಮ.
ಮತ್ತೆಲ್ಲ ಆರೋಗ್ಯ ಆರಾಮ ಅಲ್ಲ ಸರ್ ನಿಮ್ದು.
ಹ ಸುಪರಪ ಚೆನ್ನಾಗಿದ್ದೀವಿ ಎಕ್ಸಾಮ್ ನಡೀತದೆ ಡಿಗ್ರಿದು.
ಹಾ ಸರ್.
ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದಾರೆ. ಐ ಮೀನ್ ಸೈ ಸೈ ಏ ಕಂಟಿನ್ಯೂ ಹಾಕ್ತಾರಪ್ಪ. ಎಕ್ಸಾಮ್ ಡ್ಯೂಟ ಬಿಡೋ ಸಾಧ್ಯನೆ ಇಲ್ಲ.
ಹೌದೌದು ಸರ್ ಎಕ್ಸಾಮ್ ಆದ ನಂತರ ಎಷ್ಟ ಎಷ್ಟು ದಿನ ಒಳಗೆ ಅದಕ್ಕ ವ್ಯಾಲ್ಯಯಷನ್ ಆಗುತ್ತೆ ಸರ್.
ಮೇಬಿ ಒಂದು ಒನ್ ಮಂತ್ ಅಪ.
ಒನ್ ಮಂತ್ ಸರ್.
ಒನ್ ಮಂತ್ ಯಾಕಂದ್ರೆ ಡಿಕೋಡಿಂಗ್ ಮಾಡ್ತಾರ ಆನ್ಸರ್ ಶೀಟ್ ಅದು ಡ ಕೋಡಿಂಗ್ ಆದ ನಂತರ ಅವಾಗ ಏನ್ ಮಾಡ್ತಾರ ಸ್ಕ್ರೀನ್. ಎಲ್ಲ ಸ್ಕ್ಯಾನ್ ಮಾಡತಾರೆ ಸ್ಕ್ಯಾನ್ ಮಾಡ್ಬಿಟ್ಟು ನಮ್ ಹಕ್ತಾರೆ ಸ್ಕ್ಯಾನ್ ಕಾಪಿ ಬಂದ ನಾವು ಲಾಗಿನ್ ಓಪನ್ ಆಗ್ಬಿಟ್ಟು. ವ್ಯಾಲ್ಯಬೇಷನ್ ಮಾಡ್ಬೇಕು. ಹ್ಮ ಹ್ಮ್ ಆ ರೀತಿಯ ಅಂದ್ರೆ.
ಈಗಂದ್ರ ಬಹಶ ಇಲ್ಲ ಸರ್ ಮೊದ್ಲಿಂದ ಈಗಂತರು ಎಲ್ಲಾ ಸುಲಭ. ಲ್ಲ ಸರ್ ಎಲ್ಲಾ ಆನ್ಲೈನ್ ಟೆಕ್ನಾಲಜಿ ಬಂದಿದೆ. ಕೆಂಪ್ಯೂಟರ್ ಮುಖಾಂತರನು. ಆಹ ಮಾಡ್ಬೋದಲ್ಲ ಸರ್.
ಇನ್ನು ನಂಬಲ್ಲಿ ಏನ್ ಆಗ್ಬೇಕಾಗಿದೆ ಹ್ಮ್ ಇವಾಗ ವ್ಯಾಲ್ಯುವೇಷನ್ ಆನ್ ಲೈನ್.
ಯಾಕಂದ್ರೆ ಜಗತ್ತಿನಲ್ಲಿ ತಂತ್ರಜ್ಞಾನ ಎಂಬುದು ಬಹಳ ಬೆಳವಣ... ಆಗಿದೆ ಸರ್ ಯಾಕಂದ್ರೆ ಅದ್ರ ಉ ಸದ ಉಪಯೋಗ ಪಡ್ಕೊಂಡು... ವ್ಯಾಲ್ಯಯಷನ್ ಅನ್ನು ನಾವು ತಂತ್ರಜ್ಞಾನದ ಮೂಲಕನುೂ ಮಾಡ್ಬೋುದಲ್ಲ ಸರ್.
ಖಂಡಿತವಾಗ್ಲು ಈಗ ಸದ ಪ್ರೆಸೆಂಟ್ ಏನ್ ಆಗ್ತಿದೆ ಅಂತಂದ್ರೆ ನಾವು ತಂತ್ರಜ್ಞಾನದ ಮುಖಾಂತರನ ಏನ್ ಮಾಡ. ್ಯಾಲ್ಯಷನ್ ಡಿಜಟಲ್ ವ್ಯಾಲ್ಯಷನೇ ಮಾಡತಾ ಇದೀವಿ ಇವಾಗ. ಬಟ್ ಡಿಜಿಟಲ್ ಎಕ್ಸಾಮ್ ಒಂದ ಆಯ್ತಪ್ಪಾ ಅಂದ್ರೆ ಆನ್ ದಿ ಸ್ಪಾಟ್ ಅಲ್ಲಿ ನಮ್ಗೆ ಏನ ರಿಸಲ್ಟ್ ಸಿಗ್ ಇ ಯಾರಿಗೂ ಕೂಡ ಅನ್ಯಾಯ ಆಗುದಿಲ್ಲ. ಮುಂದೆ ಈಗ ಸ ನೀಟ್ ಎಕ್ಸಾಮ್ ಆನ್ಲೈನ್ ಮಾಡ್ತಾ ಇದತಾರೆ ಇವಾಗ
ಹ ಎಸ್ ಸರ್ ಇದಕ್ ಬೆಸ್ಟ್ ಉದಾಹರಣೆ ಏನಂದ್ರೆ ಸರ್ ಹೀಗಿತ್ತಲ್ಲ. ಇವತ್ತಿನ ಜಗತ್ತಿನಲ್ಲಿ ಅತಿ ಹೆಚ್ಚು ಟೆಕ್ನಾಲಜಿಯಲ್ಲಿ ಮುಂದು. ಬೆಳೆದಂತ ರಾಷ್ಟ್ರದಲ್ಲಿ ಚೈನಾ ಒಂದು ಸರ್. ಮೊನ್ನೆ ರೀಸೆಂಟ್ಲಿ ಒಂದು ಅಲ್ಲಿ ಒಂದು ಪರೀಕ್ಷೆ ಆಯ್ತು ಸರ್.
ಹ
ಅ ಕಡಿ ಅದನು ಇಂಟರ್ನ್ಯಾಷನಲ್ ಸಿಲೆೇಬಸ್ ಸರ್ ಅವ್ರದು. ಬಟ್ ಅದರಲ್ಲಿ ಅವರು. ಡೈರೆಕ್ಟ್ ಸರ್ ವಿತಿನ್ ಒನ್ ಅವರ್ದಾಗೆ ರಿಸಲ್ಟ್ ಕನ್ಸಿಡರ್ ಮಾಡಿದ್ದಾರೆ ಸರ್ ಅವರು. ಅನೌನ್ಸ್ಮೆಂಟೆ ಯಾಕಂದ್ರೆ ಅವರು ತುಂಬಾ. ಏನಂದ್ರೆ ಇದು ತಂತ್ರಜ್ಞಾನದಲ್ಲಿ ತುಂಬಾ ಅವ್ರು ಮುಂದುವರಿತಕ್ಕಂತರು ಸರ್.
ಅ
ಈ ರೀತಿಯಲ್ಲಿ ಆದ್ರೆ ನಮ್ಮ ಭಾರತದಲ್ಲಿ ಕೂಡ ಇದು ಬೇಗ ಬೆಳಿಬೇಕ ಸರ. ಎಂತದು.
ಹ